ಹೌದು ನಮಸ್ಕಾರ ಏನು ಮಾಡ್ತಾ ಇದ್ದೀರಾ.
ಏನ ಇಲ್ಲ ನೋಡಿರೀಗ ಭೋಜನ ಮುಗಸ್ ಮಂದು ಇವಾಗ ವಸತಿ ನಲಯಲ್ಲಿ ಕೂತ್ಕೊಂದೀವಿ ತಾವೇನ್ ಮಾಡ್ತಾ ಇದ್ದೀರಾ.
ನಾನು ಇಲ್ಲ ಇಲ್ಲಿ ವಸತಿ ನಿಲಯದಲ್ಲಿರುವನ್ ತಹ ಕೆಲಸಗಳನ್ನು ಮುಗಿಸಿಕೊಂಡು ತದನಂತರ. ಊಟವನ್ನು ಮಾಡಿಕೊಂಡು ಮೇಲೆ ಬಂದು ಮಲಗಿಬಿಟ್ಟಿದ್ದೇನೆ.
ಹೌದಾ ಇವು ಮಲ್ ಮಲ್ಗುವ ಸಮಯ ನಿಮ್ಗೆ ನಾಳೆ ಯಾವ್ದು ಪರೀಕ್ಷೆ ಇದೆ ತಮಗೆ.
ನಾಳೆಗೆ ನಾಳೆ ಪರಿಸರ ಹದ ನಾಳೆ ಎಂಬ ಪರೀಕ್ಷೆ ಇದೆ ಆದ್ದರಿಂದ ನಾವು ಆಪ್ ಪರಿಸರ ಅಧ್ಯಯನ ಪರೀಕ್ಷೆಗೆ. ಸ್ವಲ್ಪ ಓದಿಕೊಳ್ಳುವ ಬೇಕು ಎಂದು ಬಯಸಿದ್ದೇನೆ.
ಹೌದಾ ಓದ್ಬೇಕು ಯಾಕಂದ್ರೆ ಅಂಕ ಗಳಿಸಸ್ಬೇಕಂದ್ರೆ ನಾವು ಓದಲೇಬೇಕಾಗತ್ತೆ ಬಾಳ. ಶ್ರದ್ಧೆ ಪರಿಶ್ರಮ ಹಾಕಿದಾಗ ಮಾತ್ರ ಅಂಕ ಗಳಿಸಬೋದು ಆದ್ರೆ ಪರಿಸರ ಅಧ್ಯಯನ ಅಂದ್ರೆ. ಆದ್ರೆ ಬಹಳಷ್ಟು ವಿಷಯಗಳು ತಿಳಬೇಕಾಗ್ತದೆ ನಾವು ಬರಿಬೇಕಾದ್ರೆ.
ಸೌಕಸ ಮತಡಷ್ಟ.
ಹೌದಾ ಸರಿ ಸರಿ.
ಎಕೆಂದರೆ ಅದು ನಿಮ್ಮ ಧ್ವನಿಯೂ ಕೂಡ ನಮ್ಮ ಧ್ವನಿಯ ಆಗಿ ಸ್ವಲ್ಪ. ಕೇಳುತ್ತಿದೆ ಆದ್ದರಿಂದ ನಾನು ನಿಮಗೆ. ಸಾವಕಾಶವಾಗಿ ಅಂದರೆ ನೆಲ್ಲ ಧೊನಿಯಲ್ಲಿ ಮಾತನಾಡಿ ಎಂಬುದನ್ನು ನಾನು ನಿಮಗೆ.
ಮನವರಿಕೆ ಮಾಡುತ್ತಿದ್ದೇನೆ.
ಹೌದು ಹೌದು ಹೌದಾ ಸರಿ. ಪರಿಸರ ಅಧ್ಯಯನದಲ್ಲಿ ಬಹಳಷ್ಟು ವಿಷಯಗಳಿರ್ತವೆ. ಆ ವಿಷಯಗಳನ್ನು ನಾವು ಅರಿ ಅರಿತರೆ ಮಾತ್ರ ನಾವು. ಆ ಆ ವಿಷಯದಲ್ಲಿ ಬಹಳಷ್ಟು ಅಂಕ ಗಳಿಸಲು ಸಾಧ್ಯವಾಗ್ತದೆ. ಆ ಕಾರಣಕ್ಕೆ ನೀವು ಬಹಳಷ್ಟು ಅದನ್ನು ಒಂದ ಓದಿದ್ದನ್ನೇ ಒಂದು ಎರಡು ಮೂರು ಸಲ. ತಾವು ತಿರುವಿ ಹಾಕಿದಾಗ ಮಾತ್ರ ಬಹಳ ಚೆನ್ನಾಗಿ ಗಿ ಪರೀಕ್ಷೆಯನ್ನು ಸಾಗಿಸಬಹುದು ಅದೇ ರೀತಿ ನಿಮ್ಮಲ್ಲಿ ಇವಾಗ ಜಡಿ ಮಳೆ ಹತ್ತಿದಾ ಇದ ಅಲ್ಲಿ.
ಹೌದು ಸಣ್ಣದಾಗಿ ಮಳೆ. ಪ್ರಾರಂಭವಾಗುತ್ತಿದೆ ಆದ ಕಾರಣ ನಮ್ಮ ವಸತಿ ನಿಲಯದಲ್ಲಿ ಇರುವ. ಎಲ್ಲಾ ಹುಡುಗರು ವಸತಿ ನಿಲಯದಲ್ಲಿ ಇಲ್ಲ ಆದ್ದರಿಂದ. ಗ್ರೌಂಡಿಗೆ ಹೋಗಿ ಅಂದರೆ ಮೈದಾನಕ್ಕೆ ಹೋಗಿ ತಮ್ಮ ಇಷ್ಟವಾದ ಆಟವನ್ನು ಆಡುತ್ ತ್ತಿದಾರೆ ಉದಾಹರಣೆಗೆ ಕೆಲ ಜನ ಕ್ರಿಕೆಟ್ ಆಡಲು ಬ್ಯಾಟ್ ಮತ್ತು. ಚೆಂಡನ್ನು ತೆಗೆದುಕೊಂಡು ಹೋದರೆ ಇನ್ನು ಸ್ವಲ್ಪ ಜನ. ದೊಡ್ಡದಾದ ವಾಲಿಬಾಲ್ ಚೆಂಡನ್ನು ತೆಗೆದುಕೊಂಡು ಹೋಗಿ ವಾಲಿಬಾಲ್. ಕ್ರೀಡೆಯನ್ನು ಹಾಡುತ್ತಿದ್ದಾರೆ ಅವರ ಜೊತೆಗೆ ಮತ್ತೆ ಬಾಸ್ಕೆಟ್ಬಾಲ್ ಕೂಡಾ ತೆಗೆದುಕೊಂಡು ಹೋಗಿ ಆ ಬಾಸ್ಕೆಟ್ ಬಾಲ್ ಆಟವನ್ನು ಕೂಡಾ ಆಡುತ್ತಿದ್ದಾರೆ.
ಹೌದು ಹೌದು ಏಕಂದ್ರೆ ಏಕಂದರೆ ವಿದ್ಯಾರ್ಥಿಗಳಿಗೆ ಪಾಠದ ಜೊತ್ ತೆ ಆಟವನ್ನು ಆಡಿದಾಗ ಮಾತ್ರ ಅವರಿಗೆ ದೈಹಿಕ ಮತ್ತು ಮಾನಸಿಕ ಶರೀರದಿಂದ ಅವರು ಗಟ್ಟಿ ಆಗ್ತಾರೆ ಏಕಂದರೆ ಅವ್ರು ದೈಹಿಕವಾಗಿ ಚೆನ್ನಾಗಿದ್ದಾಗ ಮಾತ್ರ ಮಾನಸಿಕ ಕವಾಗಿ ಸದೃಢರಾಗಿ ತಾವು ಓದಲು ಆಸಕ್ತಿ ಆಸಕ್ತಿ ಹೊಂದುತ್ತಾರೆ. ಅದೇ ರೀತ್ರಿ ಇಂದಿನ ವಿಷಯ ನಿನ್ನೆ ತಾನೇ ನಮ್ಮ ನೀಟ್ ಫಲಿತಾಂಶ ಬಿಡುಗಡೆ ಆಯಿತು ಬಹಳಷ್ಟು ಏಳ್ನೂರನಿಂದ ಏಳ್ನೂರ ಇಪ್ಪತ್ತು ವರೆಗೆ ಹತ್ತೊಂಬತ್ತು ವಿದ್ಯಾರ್ಥಿಗಳು ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಪಂಜಾಬಿನ ಮೊದಲ ಆರ್ಯನ್ ನ ವಿದ್ಯಾರ್ಥಿ ಅವನು ಪ್ರಥಮ ಸ್ಥಾನ ವಹಿಸಿದ್ದಾನೆ ಇಡೀ ದೇಶಕ್ಕೆ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ವಹಿಸಿದ್ದಾನೆ. ಅದೇ ಈ ನೀಟ್ ಪರೀಕ್ಷೆ ಪೇಪರ್ ಸೋರಿಕೆ ಆದ ಕಾರಣಕ್ಕೆ ಬಹಳಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಇವಾಗ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಎಂದು ಈ ನವದೆಹಲಿಯಲ್ಲಿ ಜಂತರ ಮಂತರನಲ್ಲಿ ತಮ್ಮ ಹೋರಾಟವನ್ನು ನಡೆಸ್ತಾ ಇದೆ ಅದರಲ್ಲಿ ಸೋನಂ ವಾಂಗ್ಚುಕ್ ಅವರು ಅ ಏನ್ ಮಾಡ್ತೀರಾ ಅಂದ್ರೆ ಉಪವಾಸ ಸತ್ಯಾಗ್ರಹ ಹದಿನೆಂಟು ದಿವಸದ ಕಾಲ ಅವ್ರು ನಡಸ್ತಾ ಇದ್ದಾರೆ. ಅದು ಎಷ್ಟು ಯಶಸ್ವಿ ಆಗುತ್ತೆ ಅನ್ನೋದು ಮುಂದಿನ ದಿನಮಾನದಲ್ಲಿ ನಮಗೆ ತಿಳಿದು ಬರ್ತಾ ಬರುತ್ತದೆ.
ಎನ್ ಅಭಿಪ್ರಾಯ ಇದೆ.
ಅದು ಒಂದು ಕೆಟ್ಟ ಸಂಗತಿಯೆಂದು ಪ್ರಚರಿಸುತ್ತೇನೆ ನಾನು ಹೌದನ ಆದರೆ ಮುಖ್ಯ ನ್ಯಾಯದಲ್ಲಿರುವ ನ್ಯಾಯಾಧೀಶರ ಬಗ್ಗೆ ನಾವು ಯಾವುದೇ ಕಾರಣಕ್ಕು ಭಾರತೀಯ ಕೃದಯಾನಿ ಮಾತನಾಡಬಾರದು ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರು ಅಂದರೆ ಒಬ್ಬ ಮನುಷ್ ತನ್ನ ಹಕ್ಕನ್ನು ಚಲಾಯಿಸಬಹುದು ಮತ್ತೆ ತನ್ನ ಹಕ್ಕನ್ನು ಚಲಾಯಿಸುವುದು ಅದರ ಮೂಲಕ ತನ್ನ ಅಭಿಪ್ರಾಯಗಳನ್ನು ಹೇಳ ಬಹುದು ನಾವು ಭಾರತೀಯ ನ್ಯಾಯಾಧೀಶರ ವಿರುದ್ಧ ಹೋದ ನಾವು ಭಾರತದ ಪ್ರಜೆ ಆಗಿರಲು ಯಾವವುದೇ ಕಾರಣವು ಇರುವುದಿಲ್ಲ ಆದ್ದರಿಂದ ನಾವು ಭಾರ ತೀಯ ಪ್ರಜೆಗಳಾಗಬೇಕಾದರೆ ಭಾರತೀಯ ಸಂಸ್ಕೃತಿಗಳನ್ನು ಮೋದಲು ಪಾಲಿಸಬೇಕು ಮತ್ತು ಮುಖ್ಯ ನ್ಯಾಯಾಧೀಶರ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುವುದು ನಮಗೆ ನಿಖರವಾದ ಮಾಹಿತಿಯನ್ನು ಈ ಮೂಲಕ ನಾನು ತಿಳಿಸುತ್ತೇನೆ.
ಹೌದು ಹೌದು ನೀವ್ ಹೇಳ್ತೀರೋದು ಸರಿನೇ ಆದ್ರೆ ನೀವು ನೀವ್ ಹೇಳ್ತಿರೋದು ಸರಿನೇ ನಮ್ಮ ಹೋರಾಟ ಅನ್ನೋದು ಒಂದು ಹಕ್ಕು ಇದ್ದಂಗೆ ಅದರಲ್ಲಿ ನಾವು ಹೋರಾಟ ಮಾಡಿ ನಮ್ಮಗೆ ಏನ್ ಬೇಕು ನ್ಯಾಯ ಬೇಕು ಅದನ್ನ ನಾವು ಪಡೆದುಕೊಳ್ಬೇಕು ಯಾವುದೇ ರೀತಿಯ ಆಗಲಿ ಬಹಳಷ್ಟು ಹಳೆ ಕಾಲದಲ್ಲಿ ಆಗ್ಲಿ ಗಾಂಧೀಜಿಯವರಾಗಲಿ ಯಾರಾಗ್ಲಿ ತಮಗೆ ಏನು ತಪ್ಪು ಅನಸ್ತಾ ಅದೇ ಅಂದ್ರೆ ಸರ್ ಸರ್ಕಾರ ವಿರುದ್ಧ ಹೋರಾಟಕ್ಕೆ ನೆಲ್ಲಸಿದ್ರ ಸರ್ಕಾರ ಅಂದ್ರರೆ ಆವಾಗಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತು ಆಾಗಲಿಂದಾನೇ ಇದು ಪದ್ಧತಿ ಆಗಿರೋದ್ರಿಂದ ನಾವು ಸುಮ್ನೆ ಕುಂದರಬಾರ್ದು ನಾವು ಎದ್ದು ನಿಂತು ಹೋರಾಡ್ಬೇಕು ಅನ್ನೋದುಕ್ ಕ್ಕೆ ಅವ್ರು ಉಪಾಸ್ ಬಹಳಷ್ಟು ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು ಅದೇ ರೀತಿ ನಮಗೆ ನಾ ಭಾಷಾವಾರು ಪ್ರದೇಶವಾಗ್ಬೇಕಂತಂದ್ರೆ ಪಟ್ಟೆ ಶ್ರೀರಾಮುಲು ಅವ್ರು ಪೊಟ್ಟೆ ಶ್ರೀರಾಮುಲು ಅವ್ರು ಸಹ ಐವತ್ತೆರಡು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಆಂಧ್ರಪ್ ಪ್ರದೇಶವನ್ನು ಆಂಧ್ರ ಪ್ರದೇಶ ಅಕ್ಟೋಬರ್ ಒಂದರನ್ನು ನಮಸೆ ಬಾರು ಬಿಸಾಗ ಆಂಧ್ರ ಪ್ರ್ರದೇ ಮೊದ್ಲ ಆಗ್ತದೆ ನಂತರ ನಮ್ಮ್ ಕರ್ನಾಟಕ ನಂಬರ್ ಒಂದು ಹತ್ತೊಂಬತ್ ನೂರ ಹ್ಮ್ ನನಗು ಅಷ್ಟು ಮಾಹಿತಿ ಇಲ್ಲ ಅದ್ರು ಬಗ್ಗೆ ಅಂದ್ರೆ ನಾವು ಹೋರಾಟ ಮಾಡ್ಬೇಕ್ ಯಾಕಂದ್ರೆ ಉಪವಾಸ ಸತ್ಯಾಗ್ರಹ ಆಗ್ಲಿ ಅದಿಕ್ಕೆ ಒಂದ್ ಕೆಲವೊಂದ್ ವಿಧಾನಗಳಿವೆ ಆ ವಿಧಾನಗಳನ್ನು ಅನುಸರಿಸ್ಬೇಕು
ಹೌದು ಕೆಲವು ಉಪವಾಸ ಸತ್ಯಾಗ್ರಹವು ಮೊದ ಮೊದಲ ಅಂದರೆ ತಲ್ ಲಾಂತರಗಳಿಂದಲೂ ಬಂದೇಬಿಟ್ಟಿದೆ
ಹೌದು ಹೌ
ಆದ್ದರಿಂದ ನಾವು ಉಪವಾಸ ಸತ್ಯಾಗ್ರಹವನ್ನು ಯಾವುದೇ ಪ್ರತಿಭಟನೆಗೆ ಪಾಲಿಸಲೇಬೇಕು
ಹೌದು
ಈಗ ಕೇಳಿಸುತ್ತ ಇದೆಯ ನನ್ನ ಮಾತು
ಹೌದು ಹೌದು ಕೇಳ್ಸ್ತಾ ಇದೆ ಈವಾಗ ಕೇಳ್ತಾ ಇದೆ ಯಾಕಂದ್ರೆ ಅವ್ರಿಗ್ ಗಾಳಿ ನನ್ನ ಮತ್ತು ನಿನ್ನ ಮಾತು ಕೂಡ ಎಕೋ ಆದ್ದರಿಂದ ನಾನು ಸ್ವಲ್ಪ ಮೇಲೆ ಬಂದೆ ಆದ್ದರಿಂದ ಈಗ ಮಾತ ನನ್ನ ಮಾತು ನಿಮಗೆ ಕೇಳಿಸುತ್ತಿದೆ ಹೌದೌದು ಅಂತರ್ಜಾಲದ ಕೊರತೆ ಇರಬಹುದು ಏನು ಯಾಕಂದ್ರೆ ಗಾಳಿ ಬಿಸ್ತಾ ಇದೆಲ್ಲ
ಭಾರತ್ ತದಲ್ಲಿ ಸುಂಬಾ ಅಂದರೆ ಭ್ರಷ್ಟಾಚಾರದ ಹಗರಣಗಳು ಸಿಕ್ಕಾಪಟೆ ಆಗುತ್ತಿವೆ ಆ ಬಶ್ ತ್ಯಾಚಾರವನ್ನು ತಟ್ಟಲು ನಾವು ಹೊಸ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಆದ್ದರಿಂದ ನಮ್ಮ ಪ್ರಜಾ ಪ್ರಭುತ್ವದಲ್ಲಿ ಅದುಕ್ಕೆ ಸ್ವಲ್ಪ ಜಾಗವನ್ನು ಮೀಸಲಿಟ್ಟು ಆ ಪ್ರಜಾಪ್ರಭುತ್ವದಲ್ಲಿ ಒಂದು ಕಾಯ್ದೆಯ ಪ್ರಕಾರ ಭಷ್ಟ್ರಾಚಾರ ಅಂದರೆ ಯಾರು ಹಣವನ್ನು ಪಡೆಯುತ್ತಾರೆ
ತಾರೆ ನಮ್ಮ ಕೆಲಸಕ್ಕಾಗಿ
ಅದ್ ಅವರನ್ನು ನಾವು ಕೂಡಲೇ ಬಂಧಿಸಿ ಲೋಕಾಯುಕ್ತ ಮತ್ತು ಲೋಕಪಾಲ ಎಂಬ ಎರಡು ಆಯೋಗಕ್ಕೆ ನೀಡಿ
ನೀಡಿ ಅವರ
ಬಂಧಿಸಬೇಕೆಂದು ನಾನು ಹೊಸ ಕಾಯ್ದೆಯನ್ನು ಪರವಾಗಿ ಇರುತ್ತೇನೆ
ಹೌದು ಹೌದು ಅದೇ ರೀತಿ ಯಾವ್ದೇ ರೀತಿ ಭ್ರಷ್ಟಾಚಾರ ಆಗ್ಲಿ ಭ್ರಷ್ಟಾಚಾರಕ್ಕೋಸ್ಕರನೇ ಎಷ್ಟು ಜನ ಹದ್ನಾಲ್ಕು ಜನ ವಿದ್ಯಾರ್ಥಿಗಳು ತಾವ್ ಬಲಿ ಆದ್ರು ನೀಟ್ ಪೇಪರ್ ಸೋರಿಕೆ ಆದ ಕಾರಣಕ್ಕೆ ಅದೇ ರೀತಿ ಬಹಳಷ್ಟು ಪೇಪರ್ ಸೋರಿಕೆ ಆಗ್ತಿದೆ ಯಾವುದೇ ರೀತಿ ಸರ್ಕಾರ ಮುನ್ನೆಚ್ಚರಿಕೆ ತೊಗೊಂದು ತಾವು ಇದು ಮಾಡ್ಬೇಕು ಮಾಡಿದಾಗ ಮಾತ್ರ ಒಂದು ಸುವ್ಯವಸ್ಥೆೆಯಾಗಿ ನಮ್ಮ ಸ ಈ ಜೀವನ ಸಾಕ್ತದೆ ಯಾಕಂದ್ರೆ ಬಹಳಷ್ಟು ಬಡವರು ಈ ಬಹಳಷ್ಟು ಕಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಿ ವರ್ಷಾನುಗಟ್ಟಲೆ ಕುತ್ಕೊಂದು ತಾವು ವಿದ್ಯೆಯನ್ನು ಮಾಡಿ ತಂದೆ ತಾಯಿಗೆ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ನನ್ ಮಗ ಇವಾಗ ಇವಾಗ ಕುಂತ್ ಓದಿದ್ರೆ ಮುಂದೆ ಸರ್ಕಾರಿ ಹುದ್ದೆಯಲ್ಲಿ ಹೋಗಿ ಒಂದು ಉನ್ನತ ಸ್ಥಾನಕ್ಕೆ ಏರ್ತಾನೋ ಅನ್ನೋದು ಆಶೆ ಇರ್ತತಿ ಇದು ಪೇಪರ್ ಪರೀಕ್ಷೆ ಸೋರಿಕೆ ಆದರಿಂದ ಅವರಿಗೆ ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ
ಹೌದು ಅದೇ ರೀತಿ ಈಗ ಮೊನ್ನೆ ಮೊನ್ನೆ ತಾನೇ ನಿಮಗೆ ನಾನು ದಿನಪತ್ರಿಕೆ ಓದ್ತಾ ಇದೆ ಆ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಅದು ಏನೆಂದರೆ ಈಗ ನಮ್ಮ ರಾಜ್ಯಪಾಲರಾದಂತಹ ತಾವರ್ ಚಂದ್ರ ಲೇವಟ್ ಅವರು ಲೋಕಾಯುಕ್ತ ಅಧ್ಯಕ್ಷರಾದಂತಹ ಒಬ್ಬ ಹೆಸರು ಅವರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ ಎಂಬ ಮಾಹಿತಿ ಅವರಿಗೆ ಗೊತ್ತಾದ ತಕ್ಷಣ ಅವರು ಆ ನಿಯೋಗದ ಅಧ್ಯಕ್ಷ ಸ್ಥಾನ ವನ್ನೇ ವಜಾ ಮಾಡಿಬಿಟ್ಟಿದ್ದಾರೆ ಹೌದು ಕೆಲವು ನಡೀತಾ ಇದೆ ಅಭಸ್ ಕಾಚಾರದ ವಿರುದ್ಧ ಹೋರಾಟವು ನಡ ಇದೆ ಮತ್ತು ಆ ಹೋರಾಟಕ್ಕೆ ಸ್ವಲ್ಪ ಜಯ ಒದಗಿಸ ಲಾಗಿದೆ ಆದರೆ ನಮ್ಮ ಭಾರತದ ತುಂಬೆಲ್ಲವೂ ಈ ಬಸ್ಾಚ ವಿಚಾರ ನಡೆಯುತ್ತಿದೆ ಸ್ವಲ್ಪ ಕೆಲವು ಅಂದರೆ ಭಾರತದ ಸ್ವಲ್ಪ ಸ್ಥಳದಲ್ಲಿ ಈ ಬಸ್ ಶ್ರಷ್ಟಾಚಾರ ನಡೆದರೆ ಸೂಕ್ತವಾದದ್ದು ಆದರೆ ಅದನ್ನು ತಡೆಗಟ್ಟಬಹುದು ಈಗ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರ ಆಗುವುದರಿಂದ ತಡೆಗಟ್ಟಲು ಸ್ವಲ್ಪ ಸಮಯವು ಬೇಕಾಗುತ್ತ ಪಾನ
ಹೌದು ಹೌದು ಯಾಕಂದ್ರೆ ಇವಾಗ ಲೋಕಾಯುಕ್ತ ಆಗ್ಲಿ ಉಪಯೋಕಾಲಕ್ಕ ಲುಕ್ತಾ ಆಗ್ಲಿ ಇವೆರ್ಡ್ ಇವರೆಲ್ಲರನ್ನು ಈ ಭ್ರಷ್ಟಾಚಾರ ಮುಕ್ತಾಲ ಆಗ್ಬೇಕಂತ್ ತಂದೆ ಮಾಡಿರ್ತಾರೆ ಆದ್ರೆ ಅವರಿಗೆ ನಾವು ಸಹಕಾರ ನೀಡಬೇಕು ಸಹಕಾರಡು ಮ ಮೊನ್ನೆ ತಾನೇ ನಮ್ಮ ಶ್ರೀ ಸನ್ಮಾಾನ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಲಂಚ ಅಂದ್ರೆ ಲಂಚ ಅಂದ್ರೆ ಯಾರು ತಗೊತಾರೆ ಆಹ ತಕ್ಷಣ ಒಂದು ಕರೆಯನ್ನು ದೂರವಾಣಿಯನ್ನು ಬಿಡುಗಡೆ ಮಾಡಿದ್ರೆ ಆ ದೂರವಾಣಿಗೆ ನಾವು ಕರೆ ಮಾಡ್ದಾಗ ನ ಅದ ಏನ್ ಆಗ್ತತಿ ಅಂದ್ರೆ ಅದು ಸೀದಾ ಹೋಗಿ ಅನ್ನ ಅದು ಹೋಗಿ ಮುಖ್ಯಮಂತ್ರಿ ಕಚೇರಿಯಲ್ಲಿರುವಂಥ ಅಧಿಕಾರಿಗಳಿಗೆ ಹೋಗಿ ಇದಾಗ್ತತಿ ಅವವಾಗ ನಿಮ್ ಮಾಹಿತಿ ಎಲ್ಲಾ ಗೌಪ್ಯವಾಗಿಡ್ತ ಅವರು ಅವಾಗ ತಕ್ಷಣ ಅಲ್ಲಿ ರೇಡ್ ಹಾಕ್ತಾರೆ ಇದೇ ರೀತಿ ಬಹಳಷ್ಟು ಕ್ರಮಗಳನ್ನು ವಹಿಸ್ತಾ ಇದ್ದಾರೆ ಆದ್ರೆ ಅವರಿಗೆ ನಾವು ಸಹಕಾರ ನೀಡಬೇಕು ಸಹಕಾರ ನೀಡಿದಾಗ ಮಾತ್ರ ಪ್ರತಿಯೊಂದು ಪ್ರಜೆಗೂ ಒಂದು ಕರ್ತವ್ಯ ಇರ್ತದೆ ಈ ಭ್ರ ಾಚಾರ ಮುಕ್ತ ಕರ್ನಾಟಕ ಆಗ್ಲಿ ಭಾರತ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಕರ್ತವ್ಯ ಅದೆ ಆದ್ಯ ಕರ್ತವ್ಯ ಅದನ್ನು ನಾವು ಪಾಲಿಸಿ ನಮ್ಮ ಜೀವನದಲ್ಲಿ ಅಡಿವಡಿಸಕೊಡ್ಬೇಕು ಯಾಕಂದ್ರೆ ಅಧಿಕಾರಿಗಳು ನಮಗೋಸ್ಕರನೇ ಮಾಡಿರ್ತಾರೆ ಅವ್ರಿಗೆ ನಾವು ದುಡ್ಡು ಕೊಡದು ಅವಶ್ಯಕತೆ ಇರುವುದಿಲ್ಲ ಹೌದು ತಾನೆ
ಹ ಅದು ನಮಗೆ ತಿಳಿದೆ ಮತ್ತು ಸ್ವಲ್ಪ ಕೆಲ ಜನ ಮಾನವರಿಗೆ ತಿಳಿಯಬೇಕು ತಾನೆ ಈಗ ಅಧಿಕಾರಿಗಳು ಬದಲಾದರೆ ಸೂಕ್ತವಲ್ಲ ನಾವು ಜನ ಮಾನವರು ಬದಲಾಗಬೇಕು ಆದ್ದರಿಂದ ಎಲ್ಲರಿಗೂ ತಿಳುವಳಿಕೆಯ ಶಕ್ತಿ ಬರಬೇಕು ಈ ತಿಳುವಳಿಕೆ ಶಕ್ತಿ ಬರ ಬೇಕೆಂದರೆ ನಮ್ಮ ಕರ್ನಾಟಕ ಸರ್ಕಾರವು ಕೆಲ ಬದಲಾವಣೆಗಳನ್ನು ಮಾಡಬೇಕು ಎಂಬುದು ಸೂಕ್ತವಾದ ವಿಷಯ ಎಂದು ನಾನು ಅಭಿಪ್ರಾಯಪಡಿದ್ದೇನೆ
ಹೌದು ಹೌದು ಯಾಕಂದ್ರೆ ಪ್ರತಿಯೊಂದು ಸರ್ಕಾರ ಆಗ್ಲಿ ಯಾವದೇ ರೀತಿ ಜನಸಾಮಾನ್ಯ ಆಗ್ಲಿ ಪ್ರತ್ ಪ್ರತಿಯೊಬ್ಬರೂ ಕೂಡ ಅಹ್ ತಮ್ಮ ಏನ್ ಮಾಡ್ಬೇಕು ತಾವು ಸಹಕಾರ ನೀಡಡ್ಬೇಕು ಮತ್ತೆ ಅಧಿಕಾರಿಗಳು ಸಹ ತಮ್ಮ ಓದು ಬಂದಿರ್ತಾರೆ ಓದು ಬಂದಿರತ್ತದು ಎಲ್ಲ ಜ್ಞಾನ ಇರ್ತತಿ ಅವರು ಈ ರೀತಿ ನಾವು ತೊಗೋಬೇ್ದು ಅಂತಂದು ಅವ್ರಿಗೂ ಸ್ವಲ್ಪ್ ಗೊತ್ ಪರಿಜ್ಞಾನ ಇದ್ದಾಗ ಮಾತ್ರ ತಾವು ಒಂದು ಬಂದಿರುವ ಹುದ್ದಕ್ಕೆ ಏನಾರ ಒಂದು ಗೌರವ ಕೊಟ್ಟ ಹಾಗೆ ಇರುತ್ತದೆ ಹೌದು ತಾನೆ ಈಗ ನಾನು ಒಂದು ವಿಷಯ ಹೇಳುವುದೆಂದರೆ ಈಗ
ಅನ್ನವನ್ನು ನೋಡಿದ ತಕ್ಷಣ ಸತ್ತ ದೇಹವು ಕೂಡ ಬಾಯಿ ಬಿಡುತ್ತದೆ ಎಂಬುದನ್ನು ನಾನು ಕೇಳಲ್ಪಟ್ಟಿದ್ದೇನೆ
ಹೌದು ಹೌದು ಹಣದ ವಿಷಯದಲ್ಲಿ ಎಲ್ಲರೂ ಬದ್ಲಾಗ್ತಾರೆ ಇಡೀ ತಮ್ಮ ಗುಣಗಳನ್ನ ಬದಲಾಯಿಸ ಬಿಡ್ತಾರೆ ಅದನ್ನೇ ಹೆಂತಾರೆ ಹಣ ನೋಡಿ ಗುಣಗಳನ್ನು ಬದಲಾಯಿಸಬೇಡ ಅಂತ
ಅದೇ ಈಗ ನಮ್ಮ ಬಳಿಯೇ ನೀವು ಒಂದು ಕೋಟಿ ಇಟ್ಟು ಈ ವಿಷಯವನ್ನು ಮಾಡಿ ಎಂದರೆ ನಮಗೆ ಆ ಪರಿಸ್ಥಿತಿ ಉಂಟಾದಗ
ನಾನು ಕೂಡ ಮಾಡಿಬಿಡುತ್ತೇನೆ ಹ್ಮ್ ಹೌದು ಹೌದು ಹೌದು ಹೌದು
ಆದ್ದರಿಂದ ನಾವು ಬೇರೆಯವರೆ ಹೇಳುವುದು ಸ್ವಲ್ಪ ಸೂಕ್ತವೆನಿಸುವುದಿಲ್ಲ ಆದರೆ ನಮ್ಮ ದೇಶ ಭಾರತ ದೇಶ ಒಂದು ಒಳ್ಳೆಯ ದೇಶವಾಗಿ ಬತ್ ಬದಲಾಗಬೇಕಾದರೆ ಈ ವಿಷಯವನ್ನು ಮಾಡಿಸಲೇಬೇಕು ಎಂಬುದು ನನಗೆ ಸೂಕ್ತವಾದ ಸನ್
ಹೌದ ಹೌದು ನಾವು ಎಲ್ಲರೂ ಇದರಲ್ಲಿ ಕಾರ್ ಬಾಗವಾಯಿಸಬೇಕು ಮತ್ತೆ ಯಾವದೇ ರೀತಿ ಆಗ್ಲಿ ಅಧಿಕಾರಿಗಳಾಗ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂದ್ರೆ ಭ್ರಷ್ಟಾಚಾರ ಮಾಡಾಗ ಮಾತ್ರ ನೋಡಿ ಹೊ ದೇಶಗಳಲ್ಲಿ ಬಹಳಷ್ಟು ದೇಶಗಳಾಗಲಿ ಆಹ ವಿದೇಶಗಳಾಗಲಿ ಅಮೇರಿಕದಾಗಲಿ ಪ್ರತಿಯೊಬ್ಬರ ಅಲ್ಲಿ ಯಾವುದೇ ರೀತಿ ಹಗರಣ ನಡೆದುದಿಲ್ಲ ಯಾವ್ದೇ ರೀತಿ ಲಂಚದಲ್ಲಿ ಸಿಗುವಲ್ಲ ಪ್ರತ್ ಅಲ್ಲಿ ಯಾವದೇ ರೀತಿ ರೇಡ್ಗಳಾಗ್ಲಿ ಏನಾಗ್ಲಿ ನಡೆದಿಲ್ಲ ಯಾಕಂದ್ರೆ ಅಲ್ಲಿ ತಾವು ಇಲ್ಲಿ ಅಧಿಕಾರಿಗಳು ಹೇಗೆ ಅಂದ್ರೆ ಇವಾಗ ಒಂದು ಇಂಜಿನಿಯರ್ಂದ ಹಿಡಿದು ಪ್ರತಿಯೊಬ್ಬರು ಸಹ ಇದರಲ್ಲಿ ಸಿಕ್